ಹೇಳಣ್ಣ
ಇದು ಅಂದ್ರೆ ತೃಪೂರ ಹಿಂದಗಡೆ ನಾ ರುಕುಂಪೇಟೆ ಅಂತ ಇರೋದು ಊರು.
ಹ್ಮ್ ಒಂದ್ ಐವತ್ತು ಕಿಲೋಮೀಟರ್ ಆಗ್ಬೋದ.
ಅದೇ ಅದು ಹ ಅದು ಗುಡ್ಡ ದಾಟಿದ್ರೆ ಹೊಸೂರುಪುರ ತಾನೇ.
ಹ್ಮ ಹ್ಮ್ ಅಂದ್ರೆ ಈ ಕಡೆ ಬೈಪಸ್ ಅಲ್ಲೇ ಇದೆ ರಥಪುರ.
ರೂಕ್ನಾಪುರ ನ ರಂಗನಪೇಟ ನ ಹೇಳ
ಹ ಸಾರಿ ಸಾರಿ ರಂಗನ್ ಪೇಟೆ.
ಅಂದ್ರೆ ಸ್ಟಾರ್ಟಿಂಗ್ ಅದೇ ಬರದು ರಂಗಂ ಪೇಟೆನೆ.
ನಾನ್ ನಾನು ಎಲ್ಲರೂ ಹೇಳ್ತಿದ್ರಲ್ಲ ರಂಗನ್ ಪೇಟೆ ಸೂರ್ ಪುರ್ ಅಂತ ಅನ್ಕೊತಿದ್ದೆ ನಾನು ಯಾಕಂದ್ರೆಲ್ಲಿ ವೆಂಕಟಪ್ಪ ನಾಯಕನ ಅವರ ಮೂ ಇದ್ದೀಯಲ್ಲ ಅಲ್ಲಿ.
ಹ್ಮ್ ಹ್ಮ್ ಹೌದು.
ಹ ಮೂರ್ತಿ ನೋಡ್ವಿಸಿ ಇದೇ ಸೂರ್ ಪುರ ಅಂತರ್ಕೋತಿದ್ದ ನಾನ ಆಮೇಲೆ ಹೇಳಿದ್ರು ಇದಲ್ಲಪ್ಪಾ ಇದದು ರಂಗನಪೇಟೆ.
ಮುಂದ್ಗಡ ಇದೆ ಸುರ್ಪುರ್ ಅಂತ ಅವಾಗ ಗೊತ್ತಾಯ್ ಸುರ್ಪೂರ್ ಅದಂತ ನನ್ಗೆ.
ಹ್ಮ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದೊಂದು ಏರಿಯಾ ಹೆಸರು ರಂಗನ್ ಪೇಟ ಅಂತ ಹೇಳ್
ಹ್ಮ್ ಅಲ್ಲಿಂದ ಸ್ಟಾರ್ಟ್ ಆಗೋದು.
ನಿಮ್ ಶಾಪುರ ಅಲ್ಲಿ ಹಂಗಿಲ್ಲಲ್ಲ.
ಏ ಏನು.
ಇತರ ಹೆಸರು.
ಹ್ಮ್ ಇಲ್ಲ ಶಪುರ್ ಇಲ್ಲ ಶಾಪೂರ್ ಬಂದು ಹೇಳ್ತಿದ್ರು ಈತರ ಮತ್ತೆ ಯಾವ್ ಹಳ್ಳಿ ಇಲ್ಲ ಶಾ ಪಕ್ಕದಲ್ಲಿ.
ಅದೇ ಅಟ್ಯಾಚ್ ಇದಲ್ಲ ಅಲ್ಲಾ ಅಂದ್ರೆ ಆ ಕಡೆ ಗುಡ್ಡ ಈ ಕಡೆ ಗುಡ್ಡ ಇದ್ದಾವಲ್ಲ.
ಹಾ ಗುಡ್ಡ ಜಾಸ್ತಿ ಇದೆ ನಮ್ ನಿಮ್ ಕೂ ನಿಂಬಲ್ಲಿ ಗುಡ್ಡ ಇದೆ ನಿಮ್ ಸುರ್ಪೂರ್ ಗುಡ್ಡ.
ಹ ಇದವಲ್ಲಪ್ಪ.
ಹ ಅಟ್ಯಾಚ್ಮೆಂಟ್ ಒಂದೇ ನಿಮ್ ಅಂದ್ರೆ ನಿಮ್ಮ ಹ. ಇಲ್ಲಿಗೆ ಅಲ್ಲಿಗೆ ಅಂದ್ರೆ ಒಂದ್ ನಾಲ್ಕ್ ಎರಡು ಗುಡ್ಡ ಅಷ್ಟೇ. ಇದು ಎರಡು ಗುಡ್ಡ ಇದ್ರೆ ಅಟ್ಯಾಚ್ ಆಗ್ಬಿಡ್ತಿತ್ತು.
ಹ್ಮ ಅಷ್ಟೇ ನೋಡ.
ಗುಡ್ಡ ಇದ್ರೆ ಆಟ್ಯಾಚ್ ಆಗ್ಬಿಡುತ್ತ.
ಆದ್ರೆ ನಿಮ್ ಕಡೆ ಜಾಸ್ತಿ ಬಿಡಿ ಶಾಪುರ್ ಸೈಡು ಒಂದ್ ಕಡೆ ಮದರ್ .
ಹಾ ಜಾಸ್ತಿ ಅಂದ್ರೆ ಗುಡ್ಡ ಇವಾಗ ಹೋಗ್ಕ್ ಇವಾಗ ನೇಚರ್ ತುಂಬಾ ಸಕತ್ ಇದೆ ನೋಡ ಗುಡ್ಡದಲ್ಲಿ.
ಹ್ಮ ನಮ್ಮ ಅಕ್ಕಾರು ಊರು ಈ ಕಡೆ ಬರುತ್ತವಲ್ಲ ನಾವು. ಗೋತಾ ರೂಟ್ ಅದೆಲ್ಲ.
ಯಾವ ಊರು.
ಇದು ತಡಿ ಬಿಡಿ.
ಹಾ ಹೌದೌದು ಗುಡ್ಡ ಅಲ್ಲಿ ಕೂಡ ಗುಡ್ಡ ಇದಿಯಾ ಆ ಊರಾಗ.
ತಡಿಬುಡ್ಡಿಯಲ್ಲಿ ಗುಡ್ಡ ಇದಾವೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಲ್ಲ ಗೊತ್ತಲ್ಲ.
ಹಾ ಹೌದೌದು.
ಮತ್ತೆ ಆದ್ರೆ ಆ ಊರಿಂದೆಗಡೆ ಒಂದು ಯಾವ್ದೋ ಗುಂಡು ಮೂರ್ತಿ ಅಂತಿದೆ ಆ ಊರಲ್ಲೂ ಗುಡ್ಡ ಇದೆ.
ಹ ಗುಂಡುಮೂರ್ತಿ ಮತ್ತೆ ಮುಂದೆ ಮುಂಡೇಕಲ್ಲು ಬರುತ್ತೆ.
ಹ್ಮ್ ಕಲ್ಲು ವನವಾರ.
ಹಲೋ
ಎಲ್ಲಾ ನೋಡಿದೇವಿ ರೂಟು
ನಾನು ನೋಡಿದ್ದೇನೆ ನಿಮ್ ರೂಟ್ ನೋಡಿದ್ದೇನೆ ಸೀದಾ ನಮ್ಗೆ ಗೊತ್ತ ಯಾವ ತರ ರೂಟ್ ಇದೆ ಸ್ವಲ್ಪ
ಯಾರ್ ಹ ಯಾರ್ ಫೋನ್ ಅಂದೆ
ಮತ್ತೆ ಹುಷಾರಿ ಇಲ್ವಾ ಕೆಮ್ಮುತಇದರೆ ಇದ್ದಾರಿ
ಏನಿಲ್ಲಣ್ಣ ಸ್ವಲ್ಪ್ ನೆಗಡೆ ಆಗತ್ತೆ ಮೊನ್ನೆ
ನೆಗಡಿ ನಾ ಮೀನ್ ತಿನ್ನಿ ಮೀನ್ ತಿನ್ನು
ಹ್ಮ ಹ್ಮ ಭರತನ ಡ್ಯೂಟಿ ಅದಕ್ಕೆ ಆತ ಹ್ಮ್ ಹೌದು ಅಂತಾರೆ ಮನೆಯಲ್ಲಿ ಎಲ್ಲಾ ನಮ್ಮ ಮಕ್ಕಳ ಅಂತ ಫೇವ್ರೇಟ್ ಮಿನು ಏ ಮಳೆು ಮಾಡ ಮೆ ಪಚ್ಚು ಬ ಹ ಚಿಕನ್ ಬದಲು ಮೀನ ಜಾಸ್ತಿ
ಹ ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ ಅಲ್ ಅಂದ್ರೆ ಮೀನುನೇ ಜಾಸ್ತಿನೊಂದು
ಹ್ಮ್ ನಮ್ಮಾನ ಚೆನ್ನಾಗ್ ಮಾಡ್ತಾರ ಮೇನ್ಂತಾರ
ಹಾ
ಹ
ಇಲ್ಲ ಮೀನ್ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಒಳ್ಳೇದು ಏನೇನಂದ್ರೆ ಅದ್ರಲ್ಲಿ ಇಂತ ಕಣ್ಣು ಚೆನ್ನಾಗ್ ಕಾಣುತ್ತೆ ಮತ್ತೆ ನಮ್ಮ್ ಸಾಮಾನ್ಯ ಜ್ಞಾನ ಕೂಡ ಸ್ವಲ್ಪ ವೃದ್ಧಿ ಆಗುತ್ತೆ
ಈ ಮಾಂಸ ಕೋಳಿ ಮಾಂಸ ಎಂದ ತಿಂತವಲ್ಲಾ ಅದ್ರಲಂದ ಕೆಟ್ಟ ದುಷ್ಪರಿಣಾಮ ಬರ್ತಾವ
ಅ ನಿನ್ನೆ ಮಾಡಿದಪ್ಪಾ ನಾವು ಪಾರ್ಟಿ ಏನೇಕ
ಚಿಕನ್ ಪಾರ್ಟಿ ಮಾಡಿದ್ರಾ ಅದೇ ನಿನ್ನೆ ಹಚ್ಚಿದ್ದಲ್ಲ ನಾನು ಹೇಳ್ತಿದೀರಲ್ಲ
ಹ್ಮ್ ಅದೇ ಅವಾಗ ಹೋಗದ್ತಾ ಇದ್ವಿ ಇನ್ನ ತರ್ಕಂತ ಹೋಗ್ತಾದೀವಿ ಒಂಬತ್ ಗಂಟೆಕ ಸ್ಟಾರ್ಟ್ ಮಾಡಿದ್ವಿ ಮಾಡ್ಬೇಕಂತೆ ಎಲ್ಲ ಒಲೆ ಎಲ್ಲ ಹಚ್ಚಿ
ಹಾ
ಹತ್ತುವರೆತನ ಆದ್ರೂ ಕುದ್ದಿರ್ಲಿಲ್ಲ ಅದು
ಯಾವ್ ತಂದಿರ ದೊಡ್ಡ ಕೋಳಿ ತಂದರೆ ಸಣ್ಣ ಕೋಳಿ ತಂದಿರೆ
ದೊಡ್ಡ ಕೋಳಿ ತಂದಿದ್ವಪ್ಪ ಹೋಗ್ಬಿಟ್ಟು
ಅಯ್ಯೋ ದೊಡ್ಡ ಕೋಳ ಅಂದ್ರೆ ಟೇಸ್ಟ್ ಆಗತ್ತೆ ಅಂದ್ರೆ ಜಾಸ್ತಿ ಕುತ್ಕೊಂತು
ಹ್ಮ ನಾವೆಲ್ಲಾ ಮೊದ್ಲೆಲ್ಲ ಚಿಕ್ಕೋಳಿನ ಕತಿದ್ವಿ ಅವನಿದ್ರೆ ಎ ಒಂದೇ ರೆಟ್ ಸೇಮ್ ಅಂದ್ಬಿಟ್ಟ
ಹ್ಮ್
ಹೌ ಸೇ ಬಂದ್ಬಿಟ್ಟ ಹೋಲಿ ಬಿಡಿ ಅಂತೇಳಿ ಅದೇ ದೊಡ್ಕಳಿ ತಗೋಳಣ ಸರಿ ನ ಅ ತೊಗೊಂಡ್ ಬಿಟ್ವ ಅದು ತೊಗೊಂಬಂದು ಎರಡನೂರ ಅರವತ್ತು ರೂಪಾಯಿ ತಗೊಂಡ ಕೆಜಿ ಹಾ ಾದ್ರೆ ಎರಡ್ನೂರ್ ನಲ್ವತ್ತುತ್ ಕೊಡ್ತಿದ್ದ
ಅಂದ್ರೆ ಎಷ್ಟ್ ಕೆಜಿ ತಂದಿದ್ವಿ ಚಿಕನ್
ಮೂರು ಕೆಜಿ
ಅಂದ್ರೆ ಎಷ್ಟು
ಏಳು ಜನ ಇದ್ರು
ಏಳ ಜನ ಮೂರ್ಕ ಚಂದ ಬಿಟ್ರಾ
ಳ ಅರ್ಧ ಕೆಜಿಗಂತ ಕಡಿಮೆ ಒದತ್ತು ಬೆಳಗ್ಗೆ ಉಪ್ಪಿಟ್ಟಲ್ಲಿ ಸ್ವಲ್ಪ ಹಾಕೊಂಡ್ ಹಾಕೊಂಡ್ ತಿಂದ್ರ ಅಲ್
ಹ ನೀ ನೀವೇನು ಅಡುಗೆ ಪಟ್ಟ ಮಾಡಕ್ಕೆ
ಏ ನಾನ್ನಪ್ಪಾ ನಮ್ಮ ಫ್ಯಾಮಿಲಿ ಶಿವ ಅಂತ ಅವನ
ಹೌದಾ ನೀನ್ ಮಾಡಲ್ವಾ ಅಡಗೆ
ಧ ಮೇ್ ಬಸ ಇಲ್ಲ ಇಲ್ಲ ನೋಡಿದೀಿ ಅವನ್ ಮಾಡದು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇಕು ಎಲ್ಲಾದ್ರ
ಕಲ್ಕೋಬೇಕಪ್ಪಾ ಇವಾಗ್ಲೇ ಕಲ್ಕಂದ್ರೆ ಮುಂದ್ ಎಲ್ಪ್ ಆಗುತ್ತೆ
ಹೌದ ಕಲಿಬೇಕು ಆದ್ರೆ ಈ ತರ ಚಿತ್ರಾ ಏನೋ ಮಾಡ್ತೀನ ಅದೊಂದು ಚಿತ್ರಾನ್ನ ಬಿಟ್ರೆ ನಂಗ ಬರದ ಮಾಡ
ಹೌದಾ
ನಮಗೂ ಕೂಡ ಏನ್ ಬರಲ್ಲ ನಾನು ಕಲಿಬೇಕೇನ್ ಮುಂದೆ
ಬಿರಿಯಾನಿ ಮಾಡ್ತೇನನ್ರಿ
ಮೊದಲ್ ಮಾಡ ಆ ಮಾಡ್ತೀನಿ ಬಿರಿಯಾನಿ ಅಂದ್ರೆ ಇವಾಗ ನೆನ್ ಇಿಲ್ಲ ಅವವಾಗ ಒಂದ ಎರಡು ಮೂರು ವರ್ಷ ಆಯ್ತುವಾಗ ಬಿಟ್ಟಿದ್ದೀನಿಾನು ಎ ಅಡುಗೆ ಅದು ಮಾಡೋದು ಇವಾಗ ಯಾವಾಗ ಅಂದ್ರೆ ಊರಲ್ಲಿ ಅಲ್ಲಿ ಮೊದ್ಲು ನಾನು ಹೈಸ್ಕೂಲ್ ಓದ್ತಾ ಇದ್ನಲ್ಲಾ
ಹ ಹ್ಮ ಹ್ಮ
ಹ ಅವಾಗ ನೋಡಿದ್ದೆ ಒಂತ ಬಿರಿಯಾನಿ ಮಾಡ ಈ ತರ ಮಾಡ್ತಾರ ಅಂತ ಅವಾಗ ಕಲ್ತಿದ್ದೆ ನಾನು ನಿನ್ಗೆ ಇಷ್ಟನಾ ಬಿರಿಯಾನಿ ಅಂದ್ರೆ
ಹ್ಮ್ ಅದೇ ಎಷ್ಟ ಮತ್ತೆ ಚಿಕನ್ಲೆ ಎಲ್ಲಾನ ಇಷ್ಟ ನಂಗೆ
ಇಲ್ಲ ನಿನ್ಗೆ ಯಾವ್ದ್ ಇಷ್ಟ ಅಂತ ಹೇಳ ಮಾಡೋಣ
ಏನ್ ಯಾವಾಗ ಇಷ್ಟ ಇಲ್ಲ ಅಂತಲ್ಲನ್ ಇಷ್ಟ ಆದ್ರ ಮಾಡ ಅಲ್ಲ ಅವಿಗೆ ಮಾಡ ಮೂರು ಮೂರು ಮಾಡ ನಮ್ ಫ್ರೆಂಡ್ ಅವನಪ್ಪ ಅವನಿಗೆ ಚಿಕನ್ ಬಿರಿಯಾನಿ ಕಬಾಬು ಎಗ್ ರೈಸ್ ಈ ತರ ತುಂಬಾ ಇಷ್ಟ ಅ ಅವನು
ಹೌದಾ ನನ್ಗೂ ತುಂಬಾ ಇಷ್ಟ ಮಾಂಸಾಹಿ ಅಂದ್ರೆ ತುಂಬಾ ಇಷ್ಟ ಮಾಂಸ ತಿಿನಗೆ
ಹ್ಮ್ ಅವನ ಇನ್ನು ಬಿರಿಯಾನಿ ತಿಂತಾನ ಆದ್ರೆ ಕಬಾಬ್ ಇಷ್ಟ ಅವನ್ಗ ತುಂಬಾ
ನನ್ಗು ತುಂಬಾ ಕವಾಾವಷ ತಿನ್ಬೇಕು ತುಂಬಾ ತಿನ್ಬೇಕಂತ ದುಡ್ ಇರಲ್ಲ
ಇವಾಗ ಮಾಡಿದ್ರಲ್ಲ ತಿನ್ನಿ ಹ ಅೊಂದು ಟೈಮ್ ಯಾವಾಗಲ್ರ
ಅದೇ ನಾನ್ ನಿನ್ನೆ ಹೇಳಿದ್ದೀ ನ ಹಡುಗರ್ಗ
ಇ ಕಾಲ್ ಬರ್ಲ ಹ ಹ
ಚಿಕನ್ ಮಾಡೋಣಪ್ಪಾ ಬಿರಿಯಾನಿ ಅದ್ ಮಾಡೋಣ ಅಂದ್ಯಾ ಸರಿ ಇವತ್ ನೋಡ್ಬಬೇಕಕ್ ಇವತ್ ಮಾಡೋಣ ಅಂತ ತಂದ ಹುಡುಗರು
ಹ್ಮ್ ಹ್ಮ್
ಹ ಎಲ್ಲ ನ
ಒಂದು ಮದ್ವೆಗ ಹೊಂಟಿದ್ವಿ ಇಬ್ರು ನಮ್ ಫ್ರೆಂಡ್ ಇನೊಬ್ಬನು
ಎಲ್ಲಿ ಯಾವ ಊರಲ್ಲಿ
ಅಂದ್ರೆ ಮದ್ವೆ ಕಾರ್ಡ್ ಕೊಡಕ್ಂತ ಹೋಗ್ತಾ ಇದ್ದೀವಿ ನಾವು ಮದ್ವೆ ಕಾರ್ಡ ಕೊಡ್ತೀವಲ್ಲಾ ಮನೆ ಮನೆಗೆ ಹೋಗಿ
ಇವತ್ ಹೋಗ್ತದೀರಾ
ಇವಾಗಲ್ಲ ಈಗ ಹಿಂದೆ ಮೊನ್ನೆ ಸೀಸನಲ್ಲಿ ಹೋಗ್ತಾ ಇದ್ದೀವಿ
ಹಾ ಹೋಗ್ತಾ ಇದ್ರಿ ಹಾ ಹೇಳಿ
ನಾನು ಮತ್ತೇ ನಮ್ಮ ಅಳಿಯಾ ಹೋಗ್ತಾ ಇದ್ವಾ
ಹಾ
ಹ್ಮ್ ತಾಳಿಕೊಟ್ಟಿಲಿ ಒಂದ್ ಹತ್ ಗಂಟೆ ಆಯ್ತು ಬಿರಿಯಾನಿ ತಿನ್ ಬೇಕಂತ ಹಸುಯ್ತಾಲ್ಲಾ
ಹಾ
ಅಲ್ಲೇ ತಾಳಿಕೋಟಿ ಸೈಡ್ ನನ್ ಫ್ರೆಂಡ್ ಇರೋದ ಅನಿಲ್ ಅಂತ ಹೇಳಿ
ಹ್ಮ್
ಬರ್ತಿ ಏನೋ ಬಿರಿಯಾನಿ ತಿನೋಣ್ಣ ಅಂತ ಕೇಳ್ದ ಅಂದ್ರೆ ಅವ್ರಿಗ ಒಂದ ಐದ ಆರ ಕಿಲೋಮೀರ್ ಆಗುತ್ತೆ ಅಷ್ಟೇ ತಾಳಿ ಕೊಟ್ಟಿಂದ ಅವ್ರ ಊರು ಇಲ್ಲ ಮತ್ತ ಅವ್ರ ಊರ ಸೈಡ್ನು ಹೋಗದಿತ್ತು ಕಾರ್ಡ್ ಕೊಡಕ ಅಂದ್ರೆ ಅವ್ರ ಊರು ಬಿಟ್ಟು ಒಂದು ಹತ್ತು ಕಿಲೋಮೀಟರ್ ಅಷ್ಟೇ. ಅಷ್ಟೇ ಹೋಗ್ಬೇಕಾಗಿತ್ತಾ
ಹ್ಮ ಹಾ
ಹ್ಮ್ ಮತ್ತೆ ಎನಕ ಈ ಕಡೆ ಬಂದಬಿಡು ಅಂದ ಮತ್ತೆ ಪಾರ್ಸಲ್ ತಗೊಂಡ ಹೋಗತಿ ನಾವ್ ತಿನ್ನಲಿಲ್ಲ ಬಿರಿಯಾನಿ ಅವತ್ತು
ಏ ಅಲ್ಲೇ ತಿಂದ್ರ ಆಯ್ತ ಮೂವರ ಜನ ಅಂತ ಹೇಳಿ ಇಬ್ಬರ ಹೋಗಿದೀವಿ ನಾನು ನಮ್ಮ ಅಳಿಯ
ಹ್ಮ್
ಅವನೊಬ್ಬೂನು ಅಂದ್ರೆ ಬಿರಿಯಾನಿ ಮೂರ್ ಪಾರ್ಸಲ್ ಬಿರಿಯಾನಿ ತೊಂಡು ನೂರ ರೂಪಾಯಿ ಚಿಕ್ಕ ಕಬಾಬ್ ವೈದಿದ್ವಿ ಕಬಾಬ್ ತೊಗೊಂಡ ಹೋಗಿ ಒಂದ್ ಎರಡ ಊರ್ ಕಾರ್ಡ್ ಕೊಟ್ಕೊಂಡು ಅದೇ ಬೈಕಲ್ಲೆ ಇಟ್ಟಿದ್ವಿ ಚಿಕನ್ ಬಿರಿಯಾನಿ
ಹ ಬೈಕಲ್ಲಿ ಇಟ್ಟಿದ್ದೀರಾ ಹ್ಮ್
ಹ್ಮ ಬೈಕ್ ಮುಂದಗಡೆ ಹಿಂಗ ಕವರ್ ಇರುತ್ತಲ್ಲ. ಕವರ್ ಅಲ್ಲಿಟ್ಟು ಎರಡ್ ಊರಲ್ಲಿ ಎರಡು ಊರ್ಗೆ ಕಾರ್ಡ್ ಕೊಟ್ಟಿದ್ದೀವಿ.
ಹ್ಮ
ಕಾರ್ಡ್ ಕೊಟ್ಟು ಅವ್ನ ಸಲುವಾಗಿ ಅಂತ ಹತ್ತು ಕಿಲೋಮೀಟರ್ ಹೋಗಿ ಬಿರಿಯಾನಿ ತಿನ್ಬೇಕ ಅಂತ ಕರ್ಕೊಂಡು ಅವನು
ಹ್ಮ್
ಅಂದ್ರೆ ಅವರ ಊರು ಹತ್ತು ಕಿಲೋಮೀಟರ್ ದೂರ ನಾವ್ ಬಂದಿರೋ ರೂಟ್ ಅವರ ಊರಿಗೆ
ಹ್ಮ್
ಹ್ಮ್ ಅಂತ ಹೇಳ್ಯರಿ ಅಲ್ಲಿ ಸ್ವಲ್ಪ ಮುಂದ್ಗಡಿಗಿ ಹೊಲದಲ್ಲಿ ಗಿಡದಬಿಡಕುಂತು ಬಿರಿಯಾನಿ ತಿಂದ್ವಿ ಅವತ್ತು
ಬಿರಿಯಾನಿ ತಿಂದ್ರಾ ಹ್ಮ
ಹ್ಮ್ ಅದಕ್ಕೆ
ಅಂದ್ರೆ ಇವಾಗ ಬಿರಿಯಾನಿ ತಿಂತ್ರಿ ಅಂದ್ರೆ ಇವಾಗ ಹೊಲದಲ್ಲಿ ತಿನ್ನೋದು ಮಜಾನೇ ಬೇರೆ ಹೊಲ್ಗ ಹೊಲ್ದಲ್ಲಿ ಹಿಂಗ ಏನೋ ಒಂದ್ ಒಂದ್ ಮರ ಹತ್ರ ಕುಂತ ತಿನ್ನೋದು
ಅದ್ರಲ್ಲಿ ಅವತ್ ಅಮಾ ಅಮಾವಾಸ್ಯ ಇತ್ತು ಅವತ್ತು
ಅಯ್ಯೋ ಅವತ್ತ ದಿನ ತಿಂದಿರಾ ನೀವು ಬಾಡ ಊಟ
ಹ ಅಮಾವಾಸೆ ಇತ್ತು ಆದ್ರೆ ಅವ್ನಿಗೂ ನೆನಪಿಲ್ಲ ತಿಂದು ಮೇಲೆ ಹೇಳ್ತವನ ನಾನ್ ಅವ್ನಿಗೆ ನಾನು
ಹ್ಮ್
ಹ್ಮ್ ನಾನ್ ಹೇಳಿಲ್ಲ ಅದೇ ಅದು ಅಲ್ಲೇ ಒಂದ್ ಗಂಟೆ ಆಯ್ತಪಾ ಒಂದ್ ತಾಸ್ ಅಲ್ಲೇ ಇದ್ವಿ ಬಿರಿಯಾನಿ ತಿನ್ಕೋತ ಮಾತಾಡ್ಕೋತಾ ಮತ್ತೆ ಆ ಕಡೆ ಎಲ್ಲ ಕೊಟ್ಟ ಅವತ್ತು
ಸರಿ ಆಮೇಲೆ ಕಾಲ್ ಮಾಡ್ಲ ಒಂದ್ ಫೋನ್ ಬರ್ತಾ ಇದೆ.
ಹಾ ಹಾ ಸರಿ ಆಯ್ತು ಹ್ಮ ಸರಿ